ಹಲೋ ಹಾ ಕೇಳ್ತಿದ್ದೇ ನಿಮ್ ಕೇಳ್ತಿದ್ದೆ
ಹಾ ಕೇಳಿಸತಿದ್ದ್ಯಾ
ಹ್ಮ್ ಮತಿದಾರರು
ಸರಿ ಏನಿಲ್ಲ ನೋಡಿ ಕೂತ್ಕೊಂಡಿದ್ದೀನಿ
ಹ್ಮ್ ಊಟ
ಊಟ ಮಾಡ್ದೇವರು ನೀವ್ ಮಾಡಿದ್ರ
ಇನ್ನ ಎಲ್ಲ ಇನ್ನೆ ಮಾಡದು ಹಸ್ಪಿ ಹಾಸ್ಪಿಟಲ್ ಕೂಗಿದ್ದೆ ಹೀಗಾಗಿ ಸ್ವಲ್ಪ ಜ್ವರ ಬಂದಿದ್ದು
ಹಾ ಹಾ ಹಾ ಹಾ
ಇನ್ನ ಸ್ವಲ್ಪ ವೇಟ್ ಮಾಡ್ತಾ ಇದಿದ್ದೆ
ಹೌದಾ ಇಲ್ಲಿ ಬೆಂಗಗಳೂರಲ್ಲಿ ಇರೋದಾ ನೀವು
ಎಲ್ಲಬ್ರು ನಾವ್ ಹಳ್ಳಿಯಲ್ಲಿ
ಹೌದಾ ಓಕೆ ೆ
ನೀವುಟ
ಹಾ ನಮ್ದು ಒಳ್ಳೇನ ಊರಲ್ಲ ಇದ್ದೀನಿ
ಅ ಇಲ್ಲಿ ಆ ಕಡೆ ಏನ್ ಬಳ್ತೀರಾ ಬರು ನೀವು ಅ ಕಡೆ ಏನ್ ಬೀಳ್ತೀರ ನೀವು
ಬೆಳಿತೀರಾ ಆ
ಹ ಹಾ
ಅಂದ್ರೆ ನಮ್ಸೆಡು ಒಂದ್ ಸ್ವಲ್ಪ ಆಗಲ್ಕಾಯಿ ಜಾಸ್ತಿ ತಂದ್ರ ಸೌತೆಕಾಯಿ ನೋಡಿ ಸಿಡ್ಸ ಸೌತೆಕಾಯಿ ಅಂತೀವಿ
ಹ್ಮ್ ಸ ಅದು ನಾರ್ಮಲ್ ಬೇರೆ ಬರ್ತ ಅಾ ಅದು ಬೇರೆ ಬತ್
ಇಲ್ಲ ಇಲ್ಲ ಅದು ಇದು ನಾರ್ಮಲ್ ಸೌತೆಕಾಯಿ ಅಂದ್ರೆ ನಾವು ಅದನ್ನ ಆ ಸಾರಿಗೆಲ್ಲ ಸಾಂಬಾರಿಗೆಲ್ಲ ಹಾಕೊಂತೀವಿ ಬಟ್ ಇದು ಸಿಡ್ಸಿಡೋದ್ರಿಂದ ದ.. ಇದು ಕೆಲವೊಂದ ಟೈಮ್ ಏನಂತಾರದು ಉಪ್ಪಿನಕಾಯಿ ಮಾಡ್ತಾರಲ್ಲ ಹಾ ಅದು ಹೋಗುತ್ತೆ ಮತ್ ಕೆಲವೊಂದ ಟೈಮ್ ಟ್ಯಾಬ್ಲೆಟ್ಸ್ ಎಲ್ಲಾ ಆಗುತ್ತೆ ಅದಕ್ ಹೋಗುತ್ತೆ
ಹ್ಮ್
ಇನ್ನು ಅದು ಅದು ಬೇರೆ ಟೈಪ್ ಬರುತ್ತೆ ಅಂದ್ರೆ ಅದು ಮುಳ್ಳೆಲ್ಲ ಬಿಡುತ್ತೆ
ಹ್ಮ
ಹಾ ಅದು ಸಿಡುಸಟ್ಟ ಸಿಡಸ ಹಸೌದಗ ಇದು
ನೀವು ಬೆಳಿತೀರ ಬ್ರೋ ಅದನು
ಹಾ ನಾವು ಬೆಳಿತೀವಿ ಬಟ್ ಇವಾಗ ಹಾಕಿಲ್ಲ ಬಟ್ ಈ ಟೈಮ್ ಅಲ್ಲಿ ನಮ್ದು ಫುಲ್ ಇರುತ್ತೆ ಎಲ್ಲ ಸುುತ್ತಮತ್ ಹಳ್ಳಿಗಳಿಗೆಲ್ಲ ಫ್ಲಾಟ್ ಗಳೆಲ್ಲ ಇರುತ್ತೆ
ಹ್ಮ್ ಹ್ಮ ನೀ ಹಾಕಿದ್ರೆ ಎಷ್ಟ ಒಂದು ಎಕರೆದು ಹಾಕ್ತಿೀರಬ್ರು ನೀವು
ಹ ಒಂದ್ ಎಕರೆ ಹಾಕಿದ್ರೆ ಒಂದ್ ಏನಿಲ್ಲ ಅಂದ್ರರು ಎರಡ್ ಲಕ್ಷ ಎರಡೂರೆ ಲಕ್ಷ ಹಂಗ ಬರುತ್ತೆ
ಹ್ಮ್ ಎಷ್ಟ್ ತಿಂಗಳಲ್ಲಿ ಬರುತ್ತೆ ಬ್ರೋ
ಅಂದ್ರೆ ಒಬ್ರು ಅದ್ ಏನ್ ಗೊತ್ತ ಒಂದ್ ಮಂತ್ ಪೂರ್ತಿ ಬಳ್ಳಿ ಎಲ್ಲಾ ಬಂದ್ಬಿಡತ್ತೆ ಕಟ್ಟಕ್ಕೆ ಆದ್ಮೇಲೆ ಅದು ಎಲ್ಲಾ ಹರಿಯಕೆ ಕೀಳೋಕ ಎಲ್ಲ ಬರದಾದ್ರೆ ಒಂದ್ ಮಂತ್ ಬರುತ್ತೆ ಅಂದ್ರೆ ಟೋಟಲ್ ಎರಡವರಿ ಎರಡು ಮಂತ್ ಬರುತ್ತೆ ಅಷ್ಟೆ
ಹ್ಮ ಒಂದು ಒಂದು ಬೀಡ್ ಬರ್ಬೇಕಾದ್ರೆ ಎರ ಎರಡುವರಿ ಮಂತ್ ಪ್ರೊಸಸ
ಹ ಪ್ರೋಸೆಸ್ ಪೂರ್ತಿ ಸ್ಟಾರ್ಟಿಂಗ್ ಇಂದ ಏಂಡ ತನಕ ಅಂದ್ರೆ ಎರಡವರಿಂದ ಮೂರು ತಿಂಗಳಷ್ಟೇ ಇರುತ್ತೆ
ಹಾ ಒಂದು ಬೀಡು ಒಂದೇ ಸಲ ಬರೋದು ಹ್ಮ್ ಮತ್ತೆ ಹಚ್ಬೇಕಾದ್ರೆ ಮತ್ತ ಜಾಸ್ತಿ ಖರ್ಚ ಆಗ್ತದೆ
ಹಾ ಆಗತ್ತೆ ಅಷ್ಟೊಂದ ಏನ್ ಖರ್ ಆಗಲ್ಲ ಬಟ್ ಗೊಬ್ಬರದ ಮಾತ್ರ ಒಂದ್ ಸ್ವಲ್ಪ ಖರ್ಚಾಗುತ್ತೆ ಅಷ್ಟೇ
ಹ್ಮ್ ಗೊಬ್ಬ್ರ ಏನಾಹಾಕ್ತಿರ ಬ್ರೋ
ಅದು ಸಿ ಎಂ ಅಂತ ಒಂದ್ ಗೊಬ್ಬರ ಇದೆ
ಹ್ಮ
ಹ ಮತ್ತೆ ಯಾವ್ದೋ ಒಂದು ಪೊಟ್ಯಾಸಿಯಮ್ ಎಲ್ಲ ಏನೇನ ಹಾಕ್ತಾರೀ ಅದು ಅಷ್ಟೊಂದ ನೆನಪಿಲ್ಲ ಹ ಹ ಅವು ಜಾಸ್ತಿ ಎಲ್ಲ ನೆನ್ಪಿಟ್ಕೊಳ್ಳಣ
ಹ್ಮ್
ಅಂದ್ರೆ ಅವ್ರು ಫ್ಲಾಟ್ ಇಟ್ಕೊಂಡಿರ್ತಾರಲ್ಲ ಆ ಮೇಸ್ತ್ರಿ ಟೈಪ್ ಬರ್ತಾರೆ ಅವರು ಇನ್ನೊಬ್ರು ಇದನ್ ಫ್ಲಾಟ್ ಎಲ್ಲಾ ಅ ಕೊಟ್ಟೋಗಿರ್ತಾರೆ ಅವರು ತಗೊಂಡಿರ್ತಾರಲ್ಲ ಹಂಗಾಗಿ ಅವ ಎಲ್ಲಾ ಎಣ್ಣೆಯಿಂದ ಹಿಡ್ದು ಗಬ್ ಬ್ರಾ ಎಲ್ಲಾ ಎ ಟು ಜೆಡ್ ಅವರೇ ನೋಡ್ಕೊಂತಾರೆ
ಹ ಮೇಂಟೆನೆನ್ಸ್ ಜಾಸ್ತಿ ಆಗ್ತ
ಹ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಅಷ್ಟೊಂದು ಬರಲ್ಲ ಬಟ್ಟು ಡೈಲಿ ಒಂದ್ ದಿವಸ ಬಿಟ್ಟು ಇಲ್ಲ ತ್ರೀ ಡೇಸ್ ಬಿಟ್ಟು ಗೊಬ್ಬರ ಹಾಕ್ತಿರ್ತಾರ ಅಷ್ಟೇ ಇವಾಗ ಬಿಡೋ ಕಾಯಿ ಬಿಡೋ ಟೈಮ್ ಅಲ್ಲಿ ಗೊಬ್ಬರ ಹಾಕೊಂಡು ಹೋಗ್ತಾರಷ್ಟೇ ಒಂದ್ ತಿಂಗಳ ಬೆಳೆ ಅಲ್ಲ ಹ ಏನಿಲ್ಲ ಅಂದ್ರರು ಅಬ್ಬಬ್ಬ ಒಂದ ಮೂಲ ಚಲ ನಾಲ್ಕ್ ಚೀಲ ಹಾಗತ್ತ ಅಷ್ಟ
ಗೊಬರ ಅದು ತುಂಬಾ ಖರ್ಚ ಜಾಸ್ತಿ
ಹಾ ಖರ್ಚ ಆಗತ್ತ ಅಷ್ಟೆ ಆ ಇದು ಬಳ್ಳಿಯಿಂದ ಇಡುದು ಒಂದ್ ಸ್ವಲ್ಪ ಮೇನ್ ಬೈರು ಅವೆಲ್ಲ ಹೇಳ್ದು ಎಲ್ಲ ಎಲ್ಲಾ ಸೇರಿ ಒಂದು ಏನಿಲ್ಲಾ ಅಂದ್ರೆ ಒಂದ್ ಎಕರೆ ಐತಂದ್ರೆ ಒಂದು್ ಐವತ್ ಸಾವಿರ ಇಲ್ಲ ಅರವತ್ತು ಸಾವಿರ ಬರುತ್ತ ಅಷ್ಟು
ಹ್ಮ್ ಎಲ್ಲ ಖರ್ಚು ತಗೋದು ಒಂದ ದೇಡ್ ಲಕ್ಷ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಎಷ್ಟು ತೊಳಿತರಪಕ್ಕಪರ ಹ್ಮ್ ಹ ಎಷ್ಟು ಎರಡು ಎರಡುವರೆ ತಿಂಗಳು ಬೆಳೆ ಮತ್ತೆ ತುಂಬಾ ಲಾಭವಾಗ
ಹಾ ಲಾಭನುೂ ಆಗತ್ತೆ ಟೈಮು ಇದಾಗತ್ತೆ ಅಂದ್ರೆ ಒಂದು ಆರು ತಿಂಗಳ ಹಾಕೋ ಬೆಳಿ ನಾವು ತಗಿಯ ಬೆಳಿ ಬೇರೆನೆ ಇದು ಒಂದು ಮೂರು ತಿಂಗಳ ತಗೋ ಬೆಳೆನೆ ಬೇರೆ
ಹ್ಮ್ ಅವ್ ಬೆಳಿಗ್ಗಳ ಅಷ್ಟೇ ಬೆಳದ ನೀವು
ಹಾ ಅಷ್ಟು ಅಷ್ಟು ಅಂದ್ರೆ ನಮ ಸೈಡ್ ಇದು ಅದೊಂತ ಅದೊಂದೇ ಎಂತಲ್ಲ ಆ ನಮ್ ಜಾಸ್ತಿ ಹಾಕೋದಂದ್ರೆ ನಾವು ಸೌತೆಗಾಯ ಅದೊಂದು ಮತ್ತೆ ಸಿಡಸ ಹಾಗಲ್ಕಾಯಿ ಗೊತ್ತಾ ಹಾಗಲ್ಕಾಯಿ ಹ ಅದೊಂದು ಸೀಡ್ಸ್ ಹಾಗಲಕಾಯಿ ಅದೂಂದ ಹಾಕ್ತವಿ ಮತ್ತೆ ಮೆಣಸಿನ್ ಮೆಣ ನ್ ಗಿಡ ಒಂದ್ ಸ್ವಲ್ಪ ಹಾಕ್ತೀವಿ ಮತ್ತೆ ಅದು ಬಿಟ್ರೆ ಹತ್ತಿ ಹ ಹತ್ತೆ ಮತ್ತೆ ನ ಮೂರು ಪಕ್ಕ ಸೈಡ್ ಅಂದ್ರೆ ಹೊಳೆ ಇದೆಯಲ್ಲ ಹೊಳೆ ಆ ಕಡೆ ಎಲ್ಲತ್ತ ತನ್ನ ಹಾಕೊಂಡ್ ಬಿಡ್ತಾರೆ ಅವ್ರು
ಹಾ ಭತ್ತನೆ ಕೊತಾರೆ ಭತ್ತಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ ಭತ್ತಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ ಅದು ಇಂತ ನಡಿಯಲ್ಲ
ಹ ಅದು ಭತ್ತಗ್ಗೆ ಎನಿ ಟೈಮ್ ನೀರ್ ಇರ್ಲೇಬೇಕ ಅದು ಇಲ್ಲಾಂದ್ರೆ ಒಣಗೋಗ್ಬಿಡುತ್ತೆ ಹಂಗಾಗಿ ಒಳ್ಳೆ ಹೊಳ ಟೈಮ್ ಒಳ್ಳೆ ಟೈಮ್ ಬಂದಾಗ ಹಳೆ ಎಲ್ಲಾ ಹೋಗಿರ್ತದಲ್ಲಾ ಆಮೇಲೆ ಅದನ್ನೆಲ್ಲಾ ಬಿತ್ತನೆ ಮಾಡ್ಕೊಂಡ್ ಬಿಡ್ತಾರೆ
ಹಾ ನಿಮ್ಮ ಹೊಲಾನೂ ಒಳ್ಳೆಯ ಸಮೀಪ ಇರೋದಾ
ಇಲ್ಲ ಇಲ್ಲ ನಮ್ ಬೇರೆ ಸಮವೀಪ ತ ಇದೆ ದೂರ ಇದೆ ನಮ್ದು ಆ ಕಡೆಯಿಂದ
ಕತ್ತಿ ಬೆಳೀಬೇಕಾದ್ರೆ ಎಷ್ಟು ನೀರುಾಯಿಸ್ಬೇಕು ಒಬ್ರು
ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಬಟ್ ಅತ್ತಿ ಅದಕ್ಕೂ ಅಷ್ಟು ಅಷ್ಟೊಂದ ಏನ್ ಇದಿಲ್ಲ ಅನ್ಸುತ್ತೆ ಮೇ ಬಿ ಒಂದು ಒಂದು ಒಂದು ಫೋರ್ ಡೇಸ್ ಬಿಸಿಲು ಚೆನ್ನಾಗ್ ಬಂತ ಅಂದ್ರೆ ಫೋರ್ ಡೇಸ್ ಫೋರ್ ಡೇಸ್ ಫೋರ್ ಡೇಸ್ ಫೋರ್ ಡೇಸ್ ಹಂಗ ಹುಡ್ಕೊಂಡ ಹೋಗಿಡ್ತಾರ್ ನೀರ್ನ ಇಲ್ಲ ಅಷ್ಟೊಂದ ಏನ್ ಬೀಜ ಬಿಸ್ಲು ಬಂದಿಲ್ಲ ನಾರ್ಮಲ್ ಆಗಿ ಡ್ರೈ ಎಲ್ಲ ಇದ ಇರುತ್ತ ಅಂದ್ರೆ ಹಾ ಒಂದು ಐದ್ ದಿವ್ ಆ ಲ್ಲ ಹೊರು ನೀರು ಹೊಡಿತಾರೆ ಅಷ್ಟೇ ಮೂರ್ ದಿವ್ ಹೊಡಿದ ಬಿಸ್ಲು ಬಿಸ್ಲು ಚೆನ್ನಾಗಿತ್ತು ಅಂದೆ ಮೂರ್ ದಿವ್ ಹೊಡ ತ್ತರ
ಹಾ ಬರ
ಇನ್ನ ಒಂದ್ ಐದ ದಿವ್ಸ ಹಂಗ ಗ್ಯಾಪ್ ಕೊಟ್ಟು ಹೊಡಿತಾರೆ ನೀರ್ ಬಿಡ್ ಬಿಡ್ತಾರ ಅಷ್ಟೇ
ಅಥವಾ ರೆಗ್ಯಲರ್ ಆಗಿ
ಇಲ್ಲ ಇಲ್ಲ ಇಲ್ಲ ಬಿಸ್ಲು ಇದ್ದೇ ಇದೆ ಇವಾಗಿಲ್ಲ ಇದು ಮಳೆ ಟೈಮ್ ಇರೋದ್ರಿಂದ ಬಿಸಿಲು ಮಳೆನೇ ಬಂದಿಲ್ಲ ಬಿಸಲೇ ಬರ ಇವಾಗ ಕಾಣ್ತಾ ಇರೋದು
ನಮ್ಮ್ ಕಡೆ ಹಿ ಹೇಗಿದೆ ಬ ಕಬ್ಬು ನಾವು ಕಬ್ಬು ಜಾಸ್ತಿ ಆಸ್ತದೆ
ಹಾ ಹಾ ಹಾ ಅದೊಂದು ಮರ್ತ ಬಿಟ್ಟೆ ನಾವು ನಾವು ಕಬ್ಬು ಹಾಕ್ತಿವಿ ಬಟ್ ಇವಾಗ ಎರಡು ವರ್ಷದಿಂದ ಕಬ್ ಜಾಸ್ತಿಯ ಬೆಳೀತಿದ್ದಾರೆ
ಹಾ ಮ ಲಾಭ ಆಗ್ತದಲ್ಲ ಬ್ರೋ ಬಳ್ಳಿಯಲ್ಲಿ
ಹಾ ಹೌದೌದೌದು ಲಾಭ ಜಾಸ್ತಿನೇ ಬರುತ್ತೆ ಮ ಮೇಂಟೆನೆನ್ಸ ಕೂಡ ಅಷ್ಟೊಂದ ಇರ್ಲ್ಲ ಅದ್ರಾಗ
ಹ ಇದಾದ್ರೆ ವರ್ಷಕ್ಕಮ್ಮೆ ಬರೋದು ಅದು ಮೂರು ತಿಂಗ್ಳಿಗೆ ಬಂದ್ಬಿಡ್ತದೆ
ಹಾ ಹಾ ಕೆಕ್ಟ್ ಕೆಕ್ಟ್
ಅಲ್ಲಿ ಒಂದ್ ಮೂರ್ ನಾಕ್ು ಬೀಡ್ ಬರುತ್ತೆ
ಹಾ ಹಾ
ವರ್ಷ ಪೂರ್ತಿ ಬೆಳೆದ್ರೆ ನಡೀತಲ್ಲ ಅದಕ್ಕೇನು
ಯಾವ್ದು ಸಿ ಸಿಡ್ಸ್ ಆಗಲ್ಕಾಯನಾ ಏ ಇಲ್ಲ ಇಲ್ಲ ಇಲ್ಲ ಬರಂಗ ಬರಲ್ಲದು ಬಟ್ ಎನ್ವೈರ್ಮೆಂಟ್ ತಕ್ಕಂಗೆ ವಾತಾವರಣ ತಕ್ಕ ಕಂಗಗೆ ಹಾಕ್ಬಿಡ್ತಾರೆ ಹಂಗಾಗಿ ಅದ ಅದೇ ಟೈಮ್ ಅಂತ ಇರುತ್ತೆ ಅದ್ದೇ ಟೈ್ ಅಲ್ಲಿ ಹಾಕೊಂಡ್ಬ ಬಿಡ್ತಾರೆ ಅದನ್ನ ಜಾಸ್ತಿ ಬೆಳಸಕ್ಕೂ ಆಗಲ್ಲ ಅದು
ಹ್ಮ್ ಬೇಸಿಗೆಲ್ಲ ಜಾಸ್ತಿ ಬೆಳಸು
ಹಾ ಬಿಳ ಎಸಗಲ್ಲಲ್ಲ ಮಳೆಗಾಲದಲ್ಲಿ ಜಾಸ್ತಿ ಬೆಳಿತಾರದನ್ನ ತಂಪು ಅಂದ್ರೆ ಸ್ವಲ್ಪ ತಂಪು ಇರ್ಬಾರ್ದು ಅದಕ್ಕೆ ಇನ್ನು ಇನ್ನೊಂದ್ ಸ್ವಲ್ಪ ಬ್ ಇರಬಾರ್ದು ಆ ಆ ಟೈಮಲ್ಲಿ ಅದನ್ನ ಜಾಸ್ತಿ ಬೆಳಿತಾರೆ
ಹಓ ಹೀಗಿದಾ ಅದು
ಹ್ಮ್ ಆತರ ಅಂದ್ರ ಇದೇ ಟೈಮ್ಲ್ಲಿ ಜಾಸ್ತಿ ಬೆಳೆಯದ ಅದ
ಪೂರ್ತಿ ಬೆಳೆಯುತ್ತಾರೆ ಅಂತ ಮಾಡಿದ್ದೆ
ಏ ಇಲ್ಲ ಇಲ್ಲ ಇಲ್ಲ ಕೆಲವೊಬ್ಬರು ಹಾಕ್ಕೊಂತಾರೆ ಅವ್ರವ್ರ ಇದಾಗ ತಕ್ಕಂಗೆ ಹಾಕ್ಕೊಂತಾರೆ ತೆಗತಾರೆ ಅಂದ್ರೆ ಅಷ್ಟೊಂದು ಇದ ತೆಗಲ್ಲ
ಕಡೆ ಏನಾಗುತ್ತೆ ಕಬ್ ಜಾಸ್ತಿ ಇದೆ ವರ್ಷನ್ ಇ ಒಂದ ವರ್ಷ ಗಂಲೆ ಇ ಒಂದೇ ಬೆಳೆ ನಮ್ಗೆ
ಹಾ ಹಾ
ಇದು ನೀರ್ ಜಾಸ್ತಿ ಇರಲ್ಲ ಈ
ಹಾ ನೀರಂತರು ಅದು ಇರ್ಲೇಬೇಕು ಅದಕ್ಕೆ ಇಲ್ಲಾಂದ್ರೆ ನಡಿಯಲ್ಲ ಅದು
ಅದ್ರಲ್ಲಿ ನಾವು ವೆರೈಟಿ ಬೀಜತೀವಿ ಅದಕ್ಕೆ ನೀರ್ ಜಾಸ್ತಿ ಬೇಕಾಗುತ್ತೆ ಈಗಾಯಿ ಮಳೆನೂ ಇಲ್ಲ ಈಗಾಯಿ ಕಬ್ಬುಣತಿದೆ
ಹ ಹೌದೌದುರ ಮಳೆ ಇವಾಗಷ್ಟ ಜೊತೆಗೆ ಎಂತೆಂತ ಮಳೆ ಹೊಡಿಬೇಕಿತ್ತು ನೋಡಿದ್ರೆ ಮಳೆನೇ ಎರಡು ಯಾವ್ದ ಯಾವ್ದು ಕಂಡಿಲ್ಲ ನಾವು ಮೊಳೆನ
ಹೋದ್ ವರ್ಷಕ್ಕೆ ಮಳೆ ತುಂಬಾ
ಹಾ ಹೋದ್ ವರ್ಷಕ್ಕೆ ಇಷ್ಟೊತ್ತಿಗೆಲ್ಲ ಹೊಳೆಗಳೆಲ್ಲ ಕೊತ್ಕೊ್ ಬರ್ತವಿ ಇದು ಅಪ್ಪಾ ಈ ದಿನ ಇವಾಗ ಯಾವ್ ಹೊಳಿನೂ ಕಾಣ ಇಲ್ಲ ಬತ್ತ ಹೋಗ್ತಾವಲ್ಲ ನದಿ ಹಲ ಹೊೋಲಗಳೆಲ್ಲಾ ಇದತ್ರ
ೋ ಎಕೋ ಈ ಯಕೋ ಈ ವರ್ಷ ಬೇಿಸಿಗೆ ಅನ್ಸುತ್ತೆ ಹೆಬ್ರು
ಹಾ ಹಗೆ ಅನಿಸ್ತದೆ ನನಗೊಬ್ರು ಏನಾಗಿದೆ ಅಂದ್ರೆ ಮಳೆ ಬರೋ ಟೈಮಲ್ಲಿ ಮಳೆ ಬರ್ತಾ ಇಲ್ಲ ಹ ಮಳೆ ಹ ಮಳೆ ಬರ್ಬಾದ್ರ ಟೈಮ್ ಅಲ್ಲಿ ಮಳೆ ಬರುತ್ತೆ ಇದು ಚೇಂಜ್ ಆಗ್ತಾ ಹೋಗತೆ ಇದ್ಯಪ್ಪಾ ಯಾಕ
ಯಾಕೋ ಬರ್ತಾ ಬರ್ಾ ಕ್ಲೈಮೇಟ್ ಚೇಂಜ್ ಆಗ್ತ ಇದೆ ಮತ್ತು ವಾತಾವರಣಗಳು ಚೇಂಜ್ ಆಗ್ತದೆ
ಹಾ ಅದೇ ಕರೆಕ್ಟ್ ಕೂರ ಅದ
ಬೇಸಿಗೆಯಲ್ಲಿ ಸ್ವಲ್ಪ ಬೇಸಿಗೆ ಬಿತ್ತು ಮತ್ತು ಈ ತಂಡಿ ದಿನದಲ್ಲಿು ಮ ಬೆಳಿ ಆಗುತ್ತೆ
ಹಾ ಅದೇ ಅದೇ ಅದೇ ಅದೇ ಇದು ಒಷ್ಟ ಹದ್ ವರ್ಷ ಇಷ್ಟು ಎಷ್ಟು ಎಲ್ಲಿ ತಂಗ ಮಳೆ ಬಂದಿತ್ತು ಗೊತ್ತಾ ಬೇಸ್ಿಗೆ ಚಳಿಗ್ ಚಳಿಗಾಲ ಹೋಗಿ ಆಮೇಲೆ ಬೇಸಿಗೆಗಾಲ ಬಂದಿತ್ತು ಒಂದ ಟೈಮ್ ಆಾಗ ಎಲ್ಲ ಮಾಡ್ತಿದ್ದೇ ನೀರೆಲ್ಲ
ಅವವಾಗಿಗಂತ ತನಕ ಏನು ನೀರಿಗೆ ಕೊಡ್ತೀನಿ ಅಲ್ಲ ಬಿ
ಹಾ ಹೋದ ವರ್ಷ ಒಳ್ಳೆ ಮಳೆ ಬಂದತ್ತಪ್ಪ ಯಾಕ ಸುಳ್ಳಣ
ಅಷ್ಟು ಮಳೆ ಆಗಿತ್ತು ಈ ವರ್ಷ ಆದ್ರೆ ಒ ಸ್ವಲ್ಪ ಮಳೆ ಅಲ್ಲ
ಹಾವಲ್ ಮಳೆನೇ ಜಾಸ್ತಿ ಕಡಿಮೆ ಇರದು
ಈಗ ಈ ಮಳೆ ಪರ್ತೆಯಿಂದ ನಮ ಕಬ್ಬ ಬೆಳೀತಲ್ಲ
ಹೌದದು ಕಬ್ಬಿಗಿಂತ ನಾವ್ ಇವಾಗೆಲ್ಲಾ ಬಿತ್ನೆ ಮಾಡ್ಬಿಟ್ಟಿದೇಬ್ರೋ ಈ ಕಡೆ ಎಲ್ಲಾ ರಾಯ್ ಇದು ಜೋಳ..
ಹ ಜೋಳ.
ಹಾ ಜೋಳ ಮೆಕ್ಕೆಜೋಳ ಇವೆಲ್ಲ ಬಿದ್ದ್ನೆ ಮಾಡ್ಬಡಿದ ಇವ ಯಾವಾಗ ಹಲೋ.
ಬ್ರಿಜೋಳೋಣ ಬಳೀತಿರ..
ಹಾ ಬಿಳಿಜೋಳ..
ಅದು ವೆರ್ಚ ಕಮ್ಮಿ ಅಣಸುತ್ತೆ ಅದಕ್ಕೆ. ಖರ್ಚ ರ್ಚು ಕಮ್ಮಿಾಣಿಸುತ್ತೆ ಅವದೆ.
ಹಾ ಅಷ್ಟೊಂದ ಇರಲ್ಲ ಅದಕ್ಕೆ ಒಂದ ಒನ್ ಟೈಮ್ ಇಲ್ಲ ಎರಡು.. ಟೈಮ್ ಗೊಬ್ರು ಅಷ್ಟೇ ಆಗ್ತಾರದ ಮಳೆನು ಮಳೆ ಯಾವಾಗ.. ಅಂದ್ರೆ ಮಳೆ ಯಾವಾಗ ಬ ಒಂದ ಇದು ಕಾಯಿಬಡೋ ತನಕ ಅಷ್ಟ್ ಬಂದ್ರೆ ಸಾಕ. ಹಕೇ.
ಹ ಬರ.
ಆದ್ಮೇಲೆ ಅದೇ ಟೀಗ ಅದೇ ಕಾಯಿ ಎಲ್ಲ ತುಂಬ್ಕೊಂಡು ಅದ ಏನ್ ಅಷ್ಟೊಂದ ನೀರ ಏನು ಇದ ಇದು ಇಟ್ಕೊಳಲ್ಲ
ಹ್ಮ ಆಯತ
ಹಾ
ಆಯ್ತುಯ್ು ಬ್ರ ಕೆ
ಹಾ ಸರಿ ಬ್ರೋ ಸರಿ
ಕಿ.